ಏನ್ ಮಾಡಾಕತ್ತೀರಿ
ಏನ ಇಲ್ ನೋಡ ಸುಮ್ ಕುಂತಿನ್ ನೋಡ್ರಿ ನೀವ್ರಿ
ಕುಂತೀನಿ ನೋಡ್ರಿ ನಾನು
ಹ್ಮ್ ಹ್ಮ .
ಮಕ್ಕ ಅಡ್ಡಗಿನಿ ನಿದ್ದಾ ನಿದ್ದೆನ್ ಬಂದಲಿನ.
ಹ್ಮ ಹ್ಮ್ ಹ್ಮ್ ಏನ್ ಮಾಡತ್ತ.
ಫೋನ್ ಆಗ ಬದ್ರಾಗತ್ತಾರೀ. ಹ ಟಮ್ನಾಗ ಚಾಲುೂರೇ. ಎಲ್ಲಾರ ಮಾತಾಡ್ತಾರಿ ಈ ಅಕ್ಕ ತಂಗಿಯಾರ.
ಹೆಂಗಂಗ
ಹ್ಮ ಆಡ್ಬೇಕ ಮತ್ತೆ ಎಂಟು ದಿನ ಅವ್ಎಲ್ಲರ್.
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ.
ಅವ್ರ ಅಣ್ಣದರ ತಮ್ಮದವ ಅವ್ರ ನಾಲ್ಕು ಜನ ಇವ್ರ ಹೆಣ್ಮಕ್ಳ ನಾಲ್ಕು ಜನ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹದ್ರೀ ನಾಕ್ ಜನ ರೀ.
ನಾಕ ಜನ ರೀ ಅಕ್ಕ ತಂಗಿರು.
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಡ ದೊಡ್ಡ ದೊಡ್ಡ ಅದು.
ದೊಡ್ಡದ ಆದನೆ ನಮ ತೊಂಡೆ. ಎಲ್ಲಾರ ಅವರು ನಾಕ ಇವರು ನಾ ಮಕ್ಳು ಎಲ್ಲಾರು ಸೇರಿ ಒಂದ್ ನಲ್ವತ್ ಜನ. ಸರಿ ಅಲ್ಲಾರ ಮನೆಗೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಯಾವಾಗಾರ ಸೇರ್ದ ಅಂದ್ರೆ ಆಯ್ತು ನಮ್ಗೆ ಬೇಕು ಅಂತ ಆಯ್ ಕೆಜಿ ಅಕ್ಕಿ.
ಬೇಕ ಬೇಕ್ರೀ ಹೆಂಗಂದ್ರೆ.
ಎಲ್ಲಾರೂ ನನ್ನ ಅವ್ರ ದೊಡ್ಡವನ ನ್ ಆದ್ನದು. ಕನು ನಾಕು ಇನ್ನಬ್ಬರು ನಾಲ್ಕ ಇನ್ನಬ್ಬರು ಮೂರು ಇ. ಸಣ್ಣವರು ಎರಡು ಇನ್ನ ಆಪರೇಷನ್ ಮಾಡ್ಕೊಂಡಿಲ್ಲ ಈ ಸಣ್ಣಕ್ಕಿ.
ಹ್ಮ್ ಹ್ಮ ಹ್ಮ್.
ಬರೀ ಹೆಣ ಮಕ್ಕಳು ಲಿಸ್ಟ್ ಇದು. ಗಂಡ ಮಕ್ಳ ಬತ್ತ ಒಬ್ರಿಗೆ ಐದು ಇನ್ನೊಬ್ರಿಗೆ ಮೂರು. ನಮ್ಗೆ ಎರಡು. ಇನ ಪತ ಸಾಣದಾವ ಅವದ ಕಾರೆದ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಎಲ್ಲಾರದ್ರೆ ಹ ಈಪ್ಪತ್ತ. ಪ್ಪತ್ತು ಜನ ಮದೆ ಮೊಮ್ಮಕ್ಕಳ ಆದರೆ.
ಹ ಹೌದ್ರಿ. ಮತ್ತೇನ್ರಿ. ನೀ ಮೇಲ್ಗಡೆ ಮಲ್ಕೊತ್ರಿ ಒಳಗ ರೂಮ್ನೆ ಮಲ್ಕೊತ್ರಿ.
ರೂಮ್ ನಾಗರಿ.
ಹ್ಮ ಗಾಳಿ ಅದ ಗಾಳ ಚನ್ನಾಗ್ ಬಿಟ್ಟದ್ರ ಗಾಳಿ ಏನಾರರ ಮುತತ್ ನನ್ಗೆ.
ಏ ಇಲ್ಲ ರೀ ಎಲ್ಲಿ ಗಳೆ ಹೊರಗೆ ತಲೆಮೇನತ ನನ್ಗ ಸಣ್ಣ ಗಾಳಿಗೆ.
ಹೌದೌದ್ ಹೌದ್ರೀ
ಜಾಸ್ತಿ ಗಾಳಗ್ನು ಮಕ್ಬಾರ್ದ ಮಜ್ಜ ಅಿಸ್ಬ ಬಿಡ್ತದ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ಹ್ಮ್
ಹಾ
ನಿಮ್ದ್ ಊಟ ಹಾಗಗ್ಯಾದ್ರೆ.
ಹಾ ಊಟಾಗ ಅವರು ಸಾಯಿರಾಬಾನನ್ ಅಸ್ರ ಏನ ಪುನೀತ್.
ಹ್ಮ ಹಚ್ತಿದ್ರೀ ಈಗ ಒಂದ್ ಐದ್ರ್ ದಿನ ಆಯ್ತೆ ಯಾಕ ಅವ್ರ ಹಚ್ಚಲಗ್ಯಾರ.
ಐದ್ಾರ ದಿನ ಅಲ್ರಿ ನಾವ ಒಂದ್ ವಾರ ಮ್ಯಾಗ ಆಯ್ತವ್ರೀ ಈಗ ೋನ್ ಆಯ್ತು ಹಸ್ನನಾಗತ್ತು ಹ ಹ ರೀ ಆಯ್ತು ಹತ್ ಆಯ್ತ. ಮಾತಾಡುದಿಲ್ಲಾ ಬಿಡೋಲ್ಲ ಆಯ್ತು ನಾ ಬಿಸಿ ಏರು ಬಿಸಿ ಅಂತ ಹೇಳ್ತಾರ.
ಹ್ಮ್ ಅದೇ ನನ್ಗೂ ಮೊದ್ ಮಾತಾಡಿದ್ರೆ ಈಗ ಅಂದ್ರ ಆರಾಮಿಲ್ಲ ಇಲ್ಲ ನನ್ಗೆ. ಮಟ್ಟಿಗೆ ಅದಕ್ಕೆ
ಮಾತಾಡಬೇಕ ರಟ್ಟ ಮಾತಾಡಿ
ಹ್ಮ್ ಅವ್ರಗ್ ಆರಾಮೇಲ್ರ ಸ್ವಲ್ಪ ಪ್ರೆಗ್ನಂಟ್ ಆರನ್ನೋರ ಸಮಯ ಹ್ಮ್ ಸ್ಟಾರ್ಟಿಂಗ್ ಅದ ಇವಾಗ ಪಫಸ್ಟ್ದ ಫೇಲ್ ಆಯ್ತಲ್ಲ ಹ ಈ ಮತ್ತ ಕನ್ಸ ವಾರ ಅದೇ ಮೇ ಬಿ ರೆಸ್ಟ್ ಮಾಡ್ಬೋದು ಇರ್ಬೋದ ಅಂತ ನಾನು ಡಿಸ್ಟರ್ಬ್ ಮಾಡಕ್ ಹೋಗದಿಲ್ಲ ಕಡೆ
ಹಾ ಹೌದ್ರೀರಿ
ಮದ ಹಾಗೆ
ಹ್ಮ ಹಾ ಹಾ ಹಾ
ಹ್ಮ್ ತಾರ ನಡ್ತದ್ರ ಅಪ್ಪಂತಪ್ಪ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದೌದು
ಹ
ಏನ್ ಗತ್ತಿ. ಹ್ಮ್. ನಾ ಮಕ್ಕಳತ್ರ ಜಾಸ್ತಿ ಮಾಡಿನಿ ಏನ್ ಮಾಡತಾರ ಅಂತತರಿ.
ಹ್ಮ್.
ಹಾ ಹೋಗ್ಬೇಕ್ರೀ ಸ್ವಲ್ಪ್ ಜಲ್ದಿ ಹೋಗ್ಕ್ಲ್ ಹ್ಮ. ಸ್ವಲ್ಪ ಜಲ್ದಿ ಮಕ್ಕಳ ಅಂದ್ರೆ ಜಲ್ದಿ ಯ್ತರತೈತಿ.
ಹ್ಮ್ ಹ್ಮ್ ಹೌದು ನಮ್ದು ಏನಿದ್ರು ಎಷ್ಟು. ಇಷ್ಟ ಮಕೊಂಡ್ನು ಒಂದ್ ಏಳ ಗಂಟೆನೆೇ ಆತದ ನನ್ಗೆ ಅದತ.
ನೋಡ್ರಿ.
ಸಣ್ಣೆ ಹಡಗಲ್ಲ ಏಳ ಆಗತ್ನ್ಗ ರಾತ್ರಿ ಹುಡ್ಗಿ ಒಂದೊಂದ್ಸಲ ಆಗ ಹತ್ತಿರ್ತಾಳ.
ಹ್ಮ್ ಹ್ಮ್ ಹ್ಮ್.
ಆಕೆ ಎದಲ ಅಂದ್ರೆ ಮುಗ್ದ ಆಯತ ನನ್ ಯಾ ಒಂದ್ಸಲ ನಡ್ಬಾರ ಕೆ ಹೆಸರ ಆಯ್ತ ಅಂದ್ರೆ ಇದಿನೇ ಬರಲ್ರಿ ನನ್ಗ್ ಮತ್. ಹ್ಮ್ ನಾನ್ ಹೀಗ ಹ್ಮ್. ಅದೆ ಮೊನ್ನೆ ಅಮ್ಮರು ಊರಿಗೆ ಕರ್ಕೊಂಡ್ ಹೋಗಿದ್ದ. ಅದಿಗೆ ಯಾರು ಡಿಶಬ್ ಮಾಡೋಲಿಲ್ಲ ಚಲೋ ನಿದ್ದೆ ಆಯ್ತೋರೀ ಅವಾಗ. ಹತ್ತ ಮಕಡ ಮು. ಮುಂಜಾನಾನ ಆರು ಕರೆ ಅದಬಿಟ್ಟೇನೆ. ಇಲ್ಲಿ ಹುಡುಗರ ಅಳಾನ ಮತ್ತೆ ಎದೊಳದ ಆಯ್ತ ಅವ್ರಗ್ ನೀರ್ ಕೊಡು ದಸು ಮಾಡಸು.
ಹ್ಮ್ ಮಾಡ್ಸ್ಬೇಕಲ್ರಿ ಮತ್ತೆ ಎಲ್ಲಾ.
ಹಾ ಹಿಂಗ ಓಡ್ರಾಗದ್ ಹದಿನೈದು ದಿನ ಹಾರ್ಬಿಡ್.
ಹ್ಮ್ ಹ್ಮ್ ಹ್ಮ್ ಬರಬರ ಆ.
ಹ್ಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ.
ಆಕತ ಮ.
ಆತ್ವ್ರರಿ ಹೆಂಗಲ ಹೆಂಗ್ರೀ ಮತ್ತ ಹಾಗಾದ ಅಲ್ರಿ ಮತ್ತ. ಒಂದಲ್ಲ ಒಂದಿನ.
ಮತ್ತ ಊರಿಗೆ ಹೋಗಿದ್ದೆ ತಮ್ಮನ್ ಮಗನು ಫಸ್ಟ್ ಆರಒಂದು.
ಹ್ಮ್ ಹ್ಮ್ ಹ್ಮ್.
ಟಮಣಗನ್ ಕಡ ಅಲ್ಲ ಆವಡುಗ.
ಹದ.
ಅಷ್ಟ ಬರ ತಗೊಂಡೆ ಕು ಕೊಡ್ಬೇಕಂತ ಅಂತನ್ ಬರ್ ತಗೊಂಡೆ ಕು ಕೊಡ್ಬಕ್ ಇಲ್ಲ ಹೊರಗೆ ಹೋಗ್ಬೇಕು. ಆರ್ ತಿಂಗಳದಾವದನ್ ಮತ್ತ.
ಹೌತ ರ ಹ್ಮ್ ಹ್ಮ್ ಹ್ಮ್ ಹ್ಮ್. ಹ್ಮ್ ಹ್ಮ ಸನೋ ಬಡ್ರ ಅಂದ. ಅದೇ ಅವರು. ರ ಭಹ ಅಸ್ತರ ಅಸ್ತರ ಅ ತನಗತ್ತಿದ್ದೇವೆ.
ಹ್ಮ್ ಅಚ್ಚಿದ ಮಾತಾಡನ್ ಮೊದ್ಲು ಎರಡು. ಒಂದ ಫಸ್ಟ್ ನಾನು ಅವ್ರ ಜೊತೆನೆ ಮಾತಾಡನಿ ಬಾಳ.
ಹ್ಮ್.
ಹ್ಮ್ ಮತ್ತತ್ ಇವ್ರಗ ಅಂದ್ರೆ ಮತ್ ಪಫೋನೇ ರಿಸೀವ್ ಮಾಡಿಲ್ಲ ಒಂದ್ ಎರಡ್ ಸಲ ಹಚ್ಚಣ ಅವ್ರು. ಮತ್ತ ಹಳಿನ ಹಚ್ಚಿಲ್ಲ ಮತ್ತೆ ಆಮೇಲೆ ಬೇರೆಯವರಿಂದ ಗೊತ್ತಾಯ್ತಾರೆಂತ. ಕಂಚಿವಾರ ಅಂತ ಹೇಳಿ ಮತ್ತ ಏನಾದ್ರು ಮ ಏನಾದಾರರು ಇರ್ಬೋದ. ನ ಸಂತೋ ಸಮ್ಮ ಅದ ನಾನು. ಅರಪ್ರ ಗುಮಿಟ ಹ ಜಾಸ್ತ ಆತ್ಮ. ಜನರ ಅನಂತ ನನಗಪ್ಪದೆ. ಮತ್ತತ್ರಿ ಮನಯಾಗ ಎಲ್ಲಾರ ಆರಾಮ್ರೀ.
ನೋಡ್ರಿ ಎಲ್ಲಾ ಬ್ಯಾ ಅಂತ ಬರಏನ್ರಿ ನೀ.
ಹಾ ರಿ.
ಯಾಕ್ಷನ್ ಪ್ಲಾನ್ ಅದ ಏನ್ ಬರ್ದಿರಿ ಏನಂದೇ.
ಏನಿಲ್ಲ ರೀ ಮೊನ್ನೆ ಮೊನ್ನೆ ಕೊಟ್ಟಾರೀ ನಾ ನಮ್ ಇದು ನೋಡ್ಬುಕ್. ಒಂದ್ ಎರಡ್ ದಿನ ಆಯ್ತು ಅದ ಆದ್ ನಂತರ ನೆಕ್ಸ್ಟ್ ಡೇ ಕಂಟಿನ್ಯೂ ಕ್ಲಾಸ್ ಆಯ್ತು ನೆಕ್ಸ್ಟ್ ಟ್ಯಾಬ ಅಂತೇಳಿ ಮತ್ತ ತರ್ಸ್ಕೊಂಡ್ರ ನಿನ್ನೆ ಸಂಡೆ ಇವತ್ತ ಸಂಡೆ ಬರ್ಯದೇ ಆಗ್ಲಿಲ್ಲ ಇನ್ನ ಕೂಲಿಂದ ಯಾರೋ ವಿಸಿಟ್ ಬರ್ತಾರಂತ ಅದೇ ನಡ್ದದ್ ನಮ್ದ ಬರೆ ಡಾಕ್ಯುಮೆಂಟ ರೆಡಿ ಮಾಡೋದ
ಈಗ ಹೆಂಗಂದ್ರರಿ ನೀವ ಓದರ್ಸು ಮಾಡಿರಲ್ಲಾ ಈಗ ಟೆಂತ್ದವರ್ಗಿ ಈಗ ಟ್ಯಾಬ ಕ್ಲಾಸ್ ಬರ್ತಾವ ಓಕೇರಿ ಇ ಇಷ್ಟು ದಿನಕ್ಕೆ ಮಾಡಿವಲ್ಲ ಕ್ಲಾಸೂ ಕ್ಲಾಸ ಮಾಡಿದಾಗ ಜನರಲ್ ಕ್ಲಾಸ ಇರ್ತಾವಲ್ಲ ಈಗ ಅವ್ರಿಗೆ ಕನ್ನಡ ಹೇಳ್ಬೇಕ ಇವ್ರಿಗೆ ಕನ್ನಡ ಗ್ರಾಮರ ಹೇಳ ಅಂದ್ರೆ ಈ ಸಿಕ್ಸ್ತ್ ಟು ನೈನ್ತ್ನ ಕನ್ನಡ ಗ್ರಾಮರ್ ಹೇಳಂತಿರ್ತಲ್ಲಾ ನಾವು ಎಮ ಎಮಐ. ಫೀಲ್ ಮಾಡ್ಬೇಕಂದ್ರೆ ರಿವಿಜನ್ ಅಂತ ಒಂದೇ ಹಾಕ್ಬೇಕಕ್ ಆಗ್ತ್ರಿ ರಿವಿಜನ್ ಕನ್ನಡ ಕನ್ನಡ ಅಂತ ಹೆಂಗ ಆಗ್ತರಿಲ್ಲಿ ಹಾಕ್ಲಕ್ ಬರಲ್ಲಾ
ಅರಿ ಹಾ ರೀ ಅದ ಪ್ರಿಮಾಟ್ರಿಕ್ ಒಂದ್ ನನ್ಗೂ ಗೊತ್ತಿಲ್ಲ ರೀ ನಾನು ಕೇಳ್ಬೇಕ ಪೋಸ್ಟಟ್ರಿಕ್ ನಾವ್ ಹೆಂಗ ಹಾಕಿವವಿ ಅಂದ್ರೆ ಮೊದ್ಲ ಎರಡು ತಾಸಿಂದ ಒಂದೇ ಸೆಷನ್ ಹಾಕ್ಬಿಟ್ಟಿವ ನಾವು ಹೋದ ಸಲಾ ನಮ್ಮ ಶ್ವೇತಾ ಇದ್ಲ ಲಾ ಅವ್ರು ಹಂಗೆ ಹೇಳಿದ್ರ ಹಗೆ ಹಾಕೊಂಡ್ ಬಂದ್ವಿ ಲಾಸ್ಟ್ ಲಾಸ್ಟ್ ಗೊತ್ತಾಗೇತಿ ಅದ ಒಂದ್ ತಾಸಿಂದ ಬೇರೆ ಹಾಕ್ಬೇಕು ಇನ್ನೊಂದ
ಹ್ಮ್ ಇನ್ನೊಂದ್ ತಾಸಿದ ಬೇರೆ ಹಾಕ್ಬೇಕ
ಆಗ್ತ ಯಾವ್ದ್ ಕ್ಲಿಯರ್ ಮಾಡ್ಕೋಬೇಕಕ ನಂದ ಇನ್ನ ಕ್ಯೂ ಆರ್ ಕೋಡೆೇ ಬಂದಿಲ್ಲ ಅದು ಹೆಸರು ಸೇನ ಮಾಡಸಬೇಕ ಯಾಂತ ಮೊದ್ಲೆ ನಮ್ಮ್ ಹಾಸ್ಟೆಲ್ ಬೇರೆ ಸಹನಾ ಅವರ ಇದ್ರಲ್ಲ ಆ ಚೇಜ್ ಮಾಡಿ ಅದು ಇನ್ನ ಬಂದೇ ಇಲ್ಲ ನಮ್ಗೆ ಯಾವಾಗ ಕೊಡ್ತಾರೆ ಏನೋ
ಹಾ ಹೌದ್ರೀ ಈಗ ಸೇಮ್ ಸೇಮ್ ಮಾಡಿನರಿ ನಾ ನಿನ್ನಿತನ ಮುಗಸಿ... ಬಿಟ್ಟಿ ನಿನ್ನ ತಾನೆ ಆಕ್ಷನ್ ಪ್ಲಾನ್ ಬರ್ದೀನಿ ನಿನ್ನ ತನಾ ಎಮ ಐ ಎಸ್ ಮಾಡಿನಿ
ಹ್ಮ್ ಹ್ಮ್ ಚಲೋ ಬಿಡ್ರಿ ನಮ್ಗ ಮನೆ ಮನೆ ಕೊಟ್ಟಾರ ನಾವ್ ಕೇಳಿದ್ರು ಅದೇ ಹೇಳ್ತೀವಿ ಕೊಟ್ಟಿಲ್ಲ ಏನ್ರಿ ಅಂತೇನ ನಾನು ಗುರುವಾರೇನು ಕೊಟ್ಟಾರ ಏನ ನಮ್ಮ ಪ್ರೊಫೈಲ್ ಅಂದ ಹಾಕಿ ನೋಡ ಅದೊಂದು ಅಂದ್ರೆ ಮೊದಲ ಇದವ್ರ ಯಾರ ಯಾರೋ ಹೋಸಬ್ರ ಇಲ್ಲಾ ಏನಿಲ್ಲ ಅದೇ ಬರಿಬೇಕ ಇನ್ನೊಂದ ಸಲಾ
ಬ್ರೀ ಮತ್ ಅಷ್ಟು ಐವತ್ತು ಜನದ್ ಮಾಡ್ಬೇಕ್ರೀ ಎಲ್ಲ ಮಾಡ್ಬೇಕ
ಹ ಅದ ಒಂದ ಇಲ್ಲ ತಲೆಬಾನಿ ಬರೇ ಬರದ್ರಿ ಈಗ ಆಕ್ಷನ್ ಪ್ಲಾನ್ ಮಾಡ್ಬೇಕ ಬೇರೆ ರೆಕಾರ್ಡ್ ಸಬ್ಮಿಟ್ ಮಾಡ್ಬೇಕ ಅದ ಲೈಬ್ರರಿ ಒಂದ ಬರೀಬೇಕ ಹ ಇದ ಸ್ಟಾಕ್ ಮೆಟೀರಿಯಲ್ ಒಂದ ಬರೀಬೇಕ ನೋಡ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಮ್ಮು ಏನ ಹಳಿವ ಕೊಟ್ರ ಹೊಸಾವ ಕೊಟ್ರ ನೋಡಿಲ್ರಿ ನಾನ್ ಅವತ್ತ ಗದ್ದಲಾಗಿದ್ದೆ ಮೊನ್ನೆ ಹಂಗೆ ಬಂದಿದ್ರಿ ಸರ್ ಒದತಿನರಿ ಸರ್ ಅಂತ ಹೇಳ ಹೇಳಿ ಬಂದ್ಬಿಟ್ಟೆ ನಾನು. ಅರ್ಜೆಂಟ್ ಆದರಿ ಸರ್ ಅಂತೇಳಿ.
ಹ್ಮ್ ನಮಗ ಹಳಿದ ಕೊಟ್ಟಾರೀ.
ಏನ್ ಕೊಟ್ಟಾರಿ.
ಹಳವೆ ಕೊಟ್ಟಾರಿ ರಿಜಿಸ್ಟರ್ ಹೊಸಾವ ಕೊಟಿಲ್ಲ.
ಅಲ್ಲಿ ಇನ್ನೊಂದು ಹೋದ ಸಲದ ಆ್ಯಕ್ಷಸನ್ ಪ್ಲಾನ್ ತುಂಬಿದ್ರೆ ಅದು.
ಹಾ ಅಷ್ಟು ತುಂಬಿತರಿ.
ಹ ತುಂಬೇರಿ ಮತ್ತ ಒಂದ ಪೇಜದಾಗ ಮೂರ್ ಮೂರ ಬರಿಬೇಕಲ್ರರಿ.
ಮೂರ ಮೂರ ಬರಿಬೇಕಾ ಏನೇನ ನಮ್ಗ ಏನ್ ಗೈಡೆನ್ಸ ಮಾಡಿಲ್ಲ ನಮಗ.
ಮ ಹ್ಮ ಮೂರ್ ಮೂರಾನ ಈ ಆಕ್ಷನ್ ಪ್ಲಾನದಾಗ ಏನ್ ಕೊಟ್ಟಿರ್ತಾರಲ್ಲ.
ಹಾ ಒಂದ್ ಪೇಜ ಮಾಗ ಮೂರ್ ಬರ್ತೇತಿ ನೀವು ನಾವ ಏನ ಮಾಡಿವಿ. ಓ ಒಂದ ಪೇಜದಾಗ ನಾವ ಎಲ್ಲಾ ಒಂದ ಒಂದ ಲೈನ್.
ಏ ಇಲ್ರರಿ ಒಂದಲ್ಲ ಇಲ್ಲ ನಾಕ್ ನಾಕ ಲೈನದಾಗ ಬರಿಬೇಕಕ್ ನಾವ್ ಏನ್ ಮಾಡಿವಿ ಅದೇ. ಸ್ವಪ ಯದ್ದ ಉದ್ದಕ್ಕೆ ಯಳದ ಬರಯೋದಟ್ಟೆ.
ಹ್ಮ್ ನಮ್ಗ ಅದ ಹೇಳೆ ಇಲ್ಲ ನಾಂತ ಸಪ್ ಪ್ಟೆಂಬರ್ದಾಗ ನಡ್ಬರ್ಕ ಜಾಯ್ನ್ ಆಗಿ ನಾನು ಹ್ ಹಿಂಗಾಗಿ.
ಯೆಳತರ ತೋರಿ ನೆಕ್ಸ್ಟ್ ಈಗ ಮ ಈವ್ ಈ ತಿಂಗಳು ಮೀಟಿಂಗ್ ಮಾಡಿದ್ರ್ ಅಂದ್ರ ಕರ್ದು ಹೆಂಗ ಬರೀಬೇಕು ಹೆಂಗಿಲ್ಲ ಅಂತ.
ಹ್ಮ ಹೇಳ್ತಾರ ಈಗ ಲಕ್ಷ್ಮಿ ಆರಲ್ಲ ಹೇಳ್ತಾರ ಅವ್ರ ಲಕ್ಷ್ಮೀ ಅವ್ರು.
ಹ್ಮ್ ಹೇಳಕ್ ತೋರಿ ಹೇಳಿದ್ರ. ಗೊತ್ತಾತದ ಮತ್ತ ಈ ವಯಸ್ನಾಗ್ ಹೇಳಕೊತ ಹೋದ್ರ ಗೊತ್ತಾತ್ ಅವಾಗೆಲ್ಲ ಮುಗದಮ್ಯಾಗ ಹಂಗ ಮಾಡ್ಕೋರ್ ಹಿಂಗ ಮಾಡ್ಕೋರ್ ಅಂದ್ರೆ ಗೊತ್ತಾಗಲ್ರಿ.
ಮತ್ರಿ ಊಟ ಆಯತ ಹ್ಮ.
ಹ್ಮ ಹಾಗೆದ ನೋಡ್ರಿ ಸುಮ್ ಕುೂತ್ತೆರಿ ಮೊಕಬಕ್ ನಾನು ಸುಮ್ ಟ್ಯಾಮ್ ನೋಡಕೊತ್ ಕುತ್ತೆನ್ರಿ. ಗಾಳಿ ತಣ್ಣಗ್ ಗಾಳ್ಯೈ.
ಹೌದು ನಾಳೆ ನಿಮ ಪೂಜೆ ಅದು ಇರ್ತದೆೇನ್ ಸೋಮವಾರ.
ಹ್ಮ್ ಹ್ಮೂ ಇಲ್ಲಿ ಜಲ್ದಿ ಯದ್ದ್ಳೆಬೇಕ್ರೀ ಮತ್ ಊರು ಹು ಹುನ್ರಿ. ಮಾಡ್ತೀರಿ.
ನಮ್ ಮನಿ ಬಲ್ಲಿ ಮಂದಿನೆ ಅದಾರೀ ಮಾತ್ ಜಾ ದಿನ್ನಾ ಐದುವರಿ ಆರಕ್ಕೆ ನೋಡ್ರಿ ಪೂಜಾ ಹ್ಹ.
ಹ್ಮ ಹ ನಾ ಅಂತ ಪರಿ ಎನ್ ಐದುವರಿ ಆರಕ್ಕೆನಿಲ್ರಿ. ಅ ನಾರ್ಮಲ್ ಮಾಡ್ತ್ವಿರಿ ಎಂಟು ಎಂಟವ್ರರಿ ಒಂಬತ್ತರತನ.
ಅವ್ರಿಲ್ಲಾರ್ದೆ ಬಾಳ ಜಲ್ದಿ ಮಾಡ್ತಾರ ಅವರು ಪೂಜಾ. ಪ್ಪಾ ಅವ್ರ ಮತ್ತೆ ಅವ ನಮ್ಮ ಅಮ್ಮನ ಎಜೆ ಇರ್ಬೇಕ ಅವ್ರಿಗ್ನು.
ಹು ಬ್ಬೊಬ್ಬರ ಮಾಡ್ತಾರಿ. ಎಲ್ಲಿ ಟೈಮ್ ಮೇಂಟೈನ್ ನೋಡಲ್ರಿ ಮುಂಜೆನೆ ಎದ್ದಳನೆ ಮೊದ್ಲ ಅದ ಯ ಪೂಜೆ ಮುಗಷೆ ಮುಂದಿನ ಕೆಲ್ಸ ಮಾಡ್ತಾರ ಹ್ಮ. ಕಾಲ್ ಬರಕತ್ತದ್ರಿ ಮೇಡಮ್ ಹಸ್ತನ್ರಿ.
ಹಾ ಆಯ್ತ ತಗೋರಿ ಹ್ಮ.